ನ ಒ ಸ ಬ ಹಲೋ ತುಂದಸ್ವ ಕಲ ಈ
ಕುಂದ್ರಲಾರನಗ ಏನ್ ಒತ್ತಂದ ಕೂಡ್ಸ್ಲ ಹ ಒಲ್ಯ ಅಂಗ ನೋಡೋ ಒಲ್ಯ ಅಂಗ ನೋಡು ಒಲ್ಂಗ ವಾತಗೊಂಡ್ ಬಂಧ ಕುಂದೇಶಲ ಇಲ್ಲಿಗೆ ಕುಂದ್ರಪ್ಪ ಕಂಡಕ್ಟರ್ ಕಂಡಕ್ಟರ್ ಟಿಕೆಟ್ ತಗಲ್ತಾನ ಕುಂದ್ರು ಆಮೇಲೆ ಅವ ಬಂದಿದೆ ಎಬ್ಬ್ದಾಗ ಎದ್ದಳ ಅಂತಿ ಅಂತಂದೆ ಒಲ್ಂದ ಒಲ್ ಅಂದ ಮತ್ತೆ ಒಲ್ ಅಂದವನಿಗೆ ತಗೊಂಬಂದ ಕುಡ್ಸೋದು ಆಟೆ ಉದ್ ನೋಡ್ ನಾನ್ ಈಗ ಮತ್ತತ್ ನೀವ್ ಹೇಳ ಕ್ಕ ಅಂದ್ರ ಏನಪ್ಪಾ ನೀವು ಏನು ಏನ್ ಮಾತಾಡ್ತಿರಿ ಏನು
ಕಾರಣ
ತೈತೆ ಕೂಡ್ಸ್ಬೇಕು ಕೂಡು ಅಂತ ಇಸು ಅವ ಕೂಡ್ಲಾರ ಅವನಿಗೆ ಏನ್ ಮಾಡ್ಬೇಕು ಉಳ್ಳಾರೋವಣಿಗೆ ಏನ್ ಮಾಡ್ಬೇಕು
ತಮ್ರಶ
ಬಾಕೂರ್ ಸ್
ನಾನ್ ಯಾಕ ಕುಡಸಲಿ ನೀ ನೀ ಕುಂದಿಸಬೇಕೇಕಾ ಕುಂದಸ ನಾ ಕನ ನೀ ಸ ಅಡುವರ್ಕಸ ಎರಡು ಒ ಕಲಾಷ ಬಸಲ್ಲಿ ಕೇಳ ಒ ಕಂಡರ್ತ ಕಂಡರ್ತ ಲ್ಲ ಅದ ಎಷ್ಟು ಎಷ್ಟ ಮುಟ ಹಕಿರೋ ನಮ್ಮಲೆ ಮುಟ್ಟಕ ಅದೇ ಅವ ಎಷ್ಟಕ್ ಮುಡ್ತಾರಲ್ಲಿ ಕ ಕಜಾ ಕಳ
ಕೇಳ್ತನ್ ಕಳ್ಳಯನ ಬಂದ ಅಂದಬೇಕ ಅದು
ಎಲ್ಲ ಸಲಟ್ಟ
ಷ್ಟ
ಅದ ಸಟಿ ಜಟ್ಲ್ ಹಾ ಕೊಚ ಅಳಕಾಯ್ತ ನ ನ ಕಂಡಕ್
ಹಾ
ಸಾರು ವ
ಯಾರನ್ನ ಹ ರ ಹರಿಯರಲ್ಲ ಇಷ್ಟ ಜಲ್ಇಷ್ಟು ಜಲ್ದಿ ಅರಿಯರಲ್ಲ
ಸರ್ ನೋಡ ಬಸ್ರ್ ಕಡೆ.
ಎಲ್ಲಾ ಲೇಟ ಆಗ ಲೇಟ ಆಗಿ ಆಯತ ಎಲ್ಲಗ ಗಣೇಶ.
ಹ್ಮ್
ನೈಂಟಿಫೈವ ನೈಂಟಿ ೈವ ಫೋನ್ ಪೇ ಮಾಡ ಅಂತ ಹೇಳಿ ಎಲ್ಲರಿಗೆ ನೈಂಟ ಫೈವ ನೈನ್ಟ ಫೈವ ಫೋನ್ ಪ ಮಾಡಂತ ಹೇಳ ಟಿಕೆಟ್.
ಹಾ ಆಯ್ತ್ ಐದ್ ಗಂಟೆಗೆ ಮುಡ್ತರತ್ ನೋಡ ನೀವ ಹೇಳ್ಬತಮ್ಮ
ಅಲ್ಲಾ ಹೇಳ್ತೀ ನಾನು ಈ ಸದ್ಯ ಟಿಕೆಟ್ ತಗಸಿದ್ದ ಎಲ್ಲಗ ನೈಂಟಿ ಫೈವ ನೈನ್ಟಿ ಫೈವಿಷಾದ
ಆಯ ಆ ಹ ಹೇಳತು ಹೇಳಿವ ಆಗ್ಲೇ
ಕ್ಯಾಶ್ ಎಲ್ಲ ಕೊಡ್ತಲ್ಲ
ಇಲ್ಲ ಅ
ಹಾ ಪಿಲ್ಲ
ಹ್ಮ್
ಸಿಕ್ಸ್ ಸಿಕ್ಸ್ ಜೀರೋ ಆಗತ್ತೆ ನೋಡನ.
ಎಟ ಅದ ಕಚ
ಸಿಕ್ಸ್ ಸಿಕ್ಸ್ ಜೀರೋ ಇಲ್ಲ ಹಾಗತ್ತೆ.
ಹು ಹು. ಆಮೇಲೆ ಆಮೇ ಆಮೇಲೆ ನಿಂಗ ಫೋನ್ಪೇ ಕ್ಯಾಶ್ ಕೊಡ್ತೀನಿಐನೂರು ರೂಪಾಯಿ.
ಐನೂರು ರೂಪಾಯಿ ಕೊಡ್ತಯ ಹ್ಮ ಸರಿ ಆಯ್ತು ಕೊಡ ಗಂಟಂತ.
ಹ್ಮ್.
ಈಧ ನಮ್ಮ ಅಲ್ಲಿ ಇವ ಎಲ್ಲ. ಹಾಕ ಮರ ಕೊಟ್ಟೇ ಇಲ್ಲ ಸಂತ ಮಾತ್ರ.
ಐದು ನಿಮಿಷವಾಗಿಲ್ಲಲ್ಲ.
ಹೆನೋ.
ಹುಷ ಆಗಿಲ್ಲಲ್ಲ ಹಂಗೇನು.
ಮತ್ತೆ ನ ಈಗ್ ಮಾತಾಡಕತ್ೆ ಸೊಮ್ಮೆ ಆಂತೆ.
ಹಾಗದು.
ಓಡ್ಸ್ ನೀನೆ ಟೈಮ ಓಡ್ಸ್.
ಸಸ್ವತಿ ಮಾ
ನಿ ನೋಡಸಲ ನ ನೋಡ್ಸ.
ಹಾ.
ಮತ್ತೆ ಹಲೋ.
ಸಕ್ಕಿ ಬ
ಸಕ್ಕಿ ಬಾಳೆ ತೋಮಾರ ಅಪ್ಪಾ.
ಕಡೆ ಇದೆ ಅಂದ್ರ ಯಾರ್ ದಿಂದ ಕರ ಕಾಯಿ ಕೊಟ್ಟ ನೋಣ.
ನರ ಮಾತ್ರ.
ಈಗ ಕರ್ಗ ಆಗಿದ್ರ ಅವ್ರು ಮಾಡ್ಬಡ ಈನ್ ಮುಗದ್ ಹೋದ ಶಾಂತಿ.
ಐ್ನೂರು ರೋಟ ಎರಡ್ನೂರು ರೋಟ ಅದಲ್ಲದರೀ.
ಹಾ.
ಐದನೂರ್ ನೋಟ ಅರ್ನೂರ್ ನೋಟ ಅ ಒ್ರರಿ.
ಹ ಮತ್ತ ಇಿನೈದ್ ಸಾವಿರ ನಾವೇ ಕೊಟ್ಟೇಹೂ.
ಸಾವಿರ ಸಾವಿರ.
ಹ್ಮ್ ಹ್ಮ್. ಅವರು ಕೆಪ್ಯಾ. ಗ್ರೇ ಕಲರ್ ಕೇಸರಿ ಕಲರ್ ಅವದು ಏನು.
ಗಣೇಶ ಕಿಂಗಫೇಷೇರ್ ಅದೇ ನೋಡು ಹೊಡಿತಿಯ.
ಹ್ಮ.
ಏ ಊಟ್ ಚಲೋ ಬಪ್ಪ ನಾನು ಮಾತಾಡ್.
ಕರೆಕ್ಟ್ ಆಗಿಲ್ಲಾ.
ಹ
ಯಾರು ಏಳೆಯಲ್ಲಪ್ಪ
ಹ
ಈ ಬಾಳ ಐತಪ್ಪಾ
ಹ್ಮ್
ನಂತರ ಪಜ ಇಲ್ಲಿ ಕೊಂದ ನಾ ಕುಂದರ
ಕುತ್ ಮಾಡಡಸ್ತಾರೆ ಮತ್ರ
ಹಾ
ಕುಂತಿವ್ರಿ ತುಂಬ ಹೋಗಧೆ ತುಂಬಾ ಹೋಗಿದ್ದೆ ಎಲ್ಲಾರ ಅಲ್ಲಲ್ಲಿ
ಪಜ ನಾನ್ ನಿನ ಇಲ್ಲಿ ಕುಂದರ್ಲಿ ಅಂತ ಅಗಗಳೇನ ಅಂತೇಳಿದ್ನಲ್ ಕುಂದರು ಕಂಡಕ್ಟರ್ ಬರಲ್ತಾನೆ ಎದ್ರಿಂದಾ ಯಾವಾನಲೀ ಅಂದಾವ
ಆಯ್ತ
ಗಣೇಶ ಎಲ್ಲಿ ಬೇಕಲ್ಲ ನಿಮ್ಮ ಮಸಲ್ ಕಾಣ್ತಾವಲ್ ಮಸದಿ
ಏನು
ಹ ಹ
ಏನ ಆಯ್ತು
ನಿಮ್ದು ಗಣೇಶ
ಹ
ಸಪ
ನಂಧಲಾ ನಿಂದು
ಅದ ಅಲ್ಲಪ್ಪಾರ
ಸ
ದು ಮೊನ್ನೆ ಇಂಚ ಇರು ಕೆಲಕ ತಿರುತಾರೆ ದೋರ್ ಕಡೆ ವಂಕಿ ಡೋರ್ ಕಡಕ್ಂದು ಬಿಟಾರ
ಹಾ ಆರಾಮ್ಸೆ ಕಳಗ ಬಾಗಿಲು ಇದು ಓಪನ್ ಮಾಡ್ಕೊಂಡ್ ಕುಂದ್ ಬಿಟ್ಟಾರ
ಹ ಹಕ ಓ ಹಾ
ಎಲ್ಲಿ ಬಾಗಿಲ್ ಕ ಬರ್ತಾರಲ ಮತ್ತೆ ಒಳ ಸ್ಟಾಪ್ ಅದು
ಹ
ಅಲ್ಲಿ ಕುಂದ್ರೆ ಆರಾಮ್ಸೆ ಅವ ಬಂದಾಗ ಎದ್ದಾಳಮ್ಮನ್
ತ
ಹಾ ಗಣೇಶ ಮತ್ತ ಟ್ರಿಪ್ ಜೋರ
ಮೂರು ಬಸ ಹ ಪದ್ಮಶ್ರರಿ
ಅ್ಧಶ್ರೀರಾಮ್ ಮತ
ಹ್ಮ
ಮತ್ತ
ಹಸ ಸುನೆ ಉಂಂತಸಚಿೂಡಂಂತ ಎಲ್ಲರ ಮಾತಾಡೋ ಬಂದು ಯಾರ ಮಾತಾಡ್ತಿರ್ತ ನೋಡ ಹಚ್ಚಿಟ್ಟು ಹೋಗ್ಬಿಡದು
ಹಾ
ಕೆಲಸರ ಆಗ್ತಿರ್ತ ನೋಡ ಅಷ್ಟು
ಹ್ಮ್ ನೋ ಮಾರ ನ ಸರ್ಕಲ್ ಸರ್ಕಲ್ ಬಿಸಲಾ ಬಿಸಲ್ಲ ಕೊುದ ಸರಬೇಕು ಗಣೇಶ
ಹ ರೂಪಾಯಿಿ ಹೋಗೋಣ ಆರಾಮ ನೂರ ಎಂಬತ್ತು ರೂಪಾಯಿ ಐತಿ ಹೋಗ ಹೋಗಣ ಅಂದ್ರರು
ಎದಕ್ಕಾ
ಎಸಿ ಬಸ್ ಎಸಿ ಬಸ್
ಎಲ್ಂತ
ಸಹಮತೆ ನೀನ್ ರಾತ್ರಿ ಏನಂದ ಊಟ ಕುಂತಾಯ
ಅವನಿಗೆ ಬೆೇನ್
ಒಡಕ ಮಾಡಕ ಸ ಬಸ್ ಹಲೋ ಸ ಬಸಿ ಆರಾಮ ಒಕ್ತ
ಸಿ ಸಿ ಇದ್ರಾಗ ಏನಾಗಿಲ್ವಾ ಗಾಡ್ ಬಿಡ್ತ ಅಂದ್ರ ಏನ್ ಬಿ ಪ್ರಾಬ್ಲಮ್ ಇಲ್ಲ
ಬರ್ತದಲ್ಲ ಯ ಜೋರುಗಳು ಹಾಕತ್ತನ
ಅಂದ್ರೆ ಈಗ ಗಿಡಿಯಕತ್ತಲ್ಲ ಕಾಾಯಿ ಆಡಕತ್ತ ಸ್ವಲ್ಪ ಗಣೇಶ ನಿನ್ ನಿನ್ ಚಸ್ಮಾಲ್ಲ ಬಂಗಳ ಉಂಟ ನೋಡ್ಲನ್ ಸ್ಟಾ್ಟ ಲಂಚ್ಕಾರಾ್ಟ ಡಾಟ್ ಕಾಮ್ ಅಂತ ನ್ಸ್ಕಾಟ್ ಡಾಟ್ ಕಾಮ್ ಹಾಕ್ತಾರೆ ತೊಲೆ ಅದು
ಹ್ಮ
ಅಟ್ಲ
ಹಾಕ ಪೂರ ಹದ
ಹಾಗ್ತಾರ ಅನಸ್್ಕ ತಾಳೆ ಗುಟಾಗ ಕೇಳ್ಬೇಕ ಆಗ್ತಾರ
ಅಯ್ ನಾವ ಅವ್ರರು ಮುಚ್ಚಾಕ ನಿಂತಿರ್ತವ ಸ್ಕೂಲ್ ಹೋಗಿ ಸ್ ಐತಂದ್ರಿ ಇಲ್ರಿ ಒಳಗ ದಡ್ ಕಟ್ ಆಗೈತ್ರಿ ಹೊಸಾದ ತಬತ್ರಿ ಮಕ್ ಬರಲ್ಲ ಅಂತ ಹಾ
ನಿಮ್ ಮಮ್ಮಿಗ್ ಏನ್ ಹೇಳ್ತಿ ಗೊತ್ತಾನ ಏನ್ ಹೇಳ್ ಗೊತ್ತಾನ ಮಮ್ಮಿ ಬ್ಯಾಗ್ನೆ ಇ ಮತ್ತೆ ಹೆಂಗ
ಅಲ್ಲೆ ಅಲ್ಲೇ ಬೆಂಗ್ಳೂರ್ ಕ ಹೊಸಾತ್ ಹೋತವಿ ಮಸ್ರ್
ನಾಳೆಗೆ
ಏ ನಾನೆಲ್ಲ ರವಾದದ
ಯಾವಾಗಾರ ಓತಾನನ್್ರೀ
್ಮ ಜುಲೈ ಪ ನಾನ್ ನೀ ಬರ್ತೇನೆ ಹೊಸ ಬಸಣ ನಿಜು ಹೋಗ್ತೇ ಇದು ಬಿ ಎಸ್ ಆರ್
ಪ ಎಸ್ ಆರ್ ಈಗಿನಾಗಿಲ್ಲ ಗಣೇಶ ದಸರಾಟ ಬಿ ಎಸ್ ಆರ್ ಹಾಕಿದ್ರುನು ಹೋಗಿ ಹೈದ್ರಾಬಾದ್ ದುಡ್ತಿ ಏನಾ
ಎೂ ಕಾಕ ನೋನಲ್ಲ
ಬೆಂಗ್ಳೂರ್ ಅಲ್ಲ ಈಗ ಹೈದ್ರಾಬಾದ್ಕ್ ಹಾಕ್ತಾರ ನೋಡ ಅವ್ರುಾಕಿದ್ರ ಅಂದ್ರೆ
ಅಕ್ಕಾ ಯಾರು ಅಂದದು
ಅಲ್ಲ ಮತ್ತೆ ಸದ ಇವ್ರ್ದ ಎಲ್ಲಿ ಹಾಕಿರ್ತಾರ ಇಲ್ಲದ ಬಿಿಡೋ ಅದಕ್ಕ ತಡಿ ಯಾರ್ನ ಹೋಗ್ದಾರ ಬಿ ಎಸ್ ಆರ್ ಬೆಂಗ್ಗಳೂರೊಳಗೆ ಯಾರ್ನ್ ಹಾಕ ಇಲ್ಲ
ಮೂರು ಮಂದಿ ಆತರ್ ಎರಡನ್ ಮೂರು ಮಂದ
ಎಬ ಏ ಇಲ್ಲಲ್ಲೇ ಏ ನಾವ ಹೋಗೋ ಮೇವ ಮರ ಎಲ್ಲೇನೋ ಒಂದು ಕಂಪ್ನಿ ನನ್ಗ್ ಒಟ್ಟು ಒಂದ ಕಂಪ್ನಿ ಬೇಕಲ್ ನಾನಕ ಎಲ್ಲನಕ್ಕ ಹೋಮ್ಕ್ ಎದಕ್ಕ
ಹ್ಮ್ ನೀ ಯಾವ ಬರ್ತೀನಲ್ಲ
ಬೆಂಗ್ಳೂರಳಗ ಕೇಳೋ ಆ್ತಾ ನಾನಾ ಬೆಂಗ್ಳೂರ್
ಕೆವ ಕೊತದೆ
ಹೋಗಮ್ಮ ಅಂತ ಫಿಕ್ಸ್ ಮಾಡಮ್ಮ ಹೋಗ್ಯಸಿ ನಮ್ ಕಾಕಾ ಫೋನ್ ಮಾಡ್ತನಿ ಫೋನ್ ಮಾಡಿ ಅಲ್ಯ ಈಗ ಒಬ್ರು ಅವರು ಉಡುಪಿ ಸೈಡ್ ಅದಾರ ಸೈಡ್ ಅಂದ್ರೆ ಕೆನಲ್ ವರ್ಕ್ ಅವರೇ ಕಾಂಟ್ರಾಕ್ಟರ್ ವರ್ಕ್ ಮಾಡಸ್ತಾರ ಅವರು ಒಬ್ರು ಅದಾರ ನೆಕ್ಸ್ಟ್ ಏನೈತಿ ಅವರು ಒಬ್ಬರು ಪೇಂಟರ್ ಅದಾರ ಅವ್ರ ಕಡೆ ಪೇಂಟರ್ ದೊಡ್ ಪೇಂಟರ್ ಅದಾರ ಅವರು ಅಹ ಅವ್ರ ಕಡೆ ಏನೈ ಬಿಆರ್ ದರ್ ಲೇಬರ್ ಇಟ್ಕೊಂಡ ನಾನು
ಹ್ಮ್
ಅವ್ರ ಮೊನೆೆ ಕೇಳ್ದ ಅವ್ನಿಗೆ ಅವ್ರ ಏನೋ ಔಟ್ ಆಫ್ ಕಂಟ್ರಿ ಟ್ರಿಪ್ ಹೋಗ್ಯಾರಂತ ಇಂಜಿನಿಯರ್
ಹ್ಮ
ಮೆ ನಾ ಮಾತಾಡ್ತೇನಿ ಮಾತಾಡ್ಗೆ ಸಿ ಒಬ್ಬಬ್ಬರು ಅಂತೆ ಅಂತ
ಹೊ ಬ
ಗಣೇಶ ಹುಡುಗರ್ ಆಡ್ದು ಇಲ್ಲಿ ಮೂರ್ ಹುಡುಗರುದ್ದು ಕಾಲೇಜ ಹಬ್ಲಿ ಇಲ್ಲಿ ನೋಡ
ಹಲೋ ಸ
ಇಲ್ಲಿ ಮುಂದ ಸ್ವಲ್ಪ ತಪ್ಪದು ಆ ಕಳ ಅದು
ನಲ್ಲ ಮೂರು ಮಂದ ಅದ ಅಂದ ಕಲ್ಲ ಅಕೊಂಡ ಯ್ ಸರಿ ಲನ್ನ ಖರದಗ
ಕರ್ರಗನ ಇರ್ತವು ಮರಗ ಇರ್ತಾವ ಮತ್ತತ್ ಈ ಕಡೆ ಸೈಡೆ ಅ ಗಾಳ ಅಂದ್ರ
ಹ ರಳ ನಿ ತಿ ಮನ್ ಬಲ್ಲ
ಅಚ್ಚ
ಒಳ್ಳೆ ಆಮೇಲೆಸ್ರಿ ಬೇಡ
ಮಾತಾಡ ಲ ಸುಮ್ಮನ್ ಎಟ ಐತಿ
ಮತ್ತ ಐತಿ ಪವರ್ ಬ್ಯಾಂಕ್ ಅಚ್ಚ ರ ಚಚಣ ಮನೆ ಅ ಹ್ಮ್ ಅದ್ರ ಸಂಬಂಧ ಹೇಳತೀಿ
ಹ ಆಚರಿಿತು